ಹಲೋ ಸ ಎಲ್ಲಿದ್ದೀರಾ
ಇಲ್ಲೇ ಬೆಂಗ್ಳೂರು
ಏನ್ ಮಾಡ್ತಿದ್ದೀರಾ ಸರ್ ಅಲ್ಲಿ
ಬೆಂಗ್ಳೂರಲ್ಲಿ ಏನ್ ಮಾಡಲ್ಲ ಸರ್ ಇವಾಗ್ ಕೆಲ್ಸಕ್ ಹೋಗ್ತೀವಿ ಬತೀವಿ
ಹಾ ಏನ್ ಕೆಲ್ಸ ಸರ್ ಹಾ ಹೆಂಗಿರಸ ಆದಾಯ ಹೆಂಗೆ ಅದು ಖರ್ಚ ಹೆಂಗೆ
ಖರ್ಚು ಏನಿಲ್ಲ ಸರ್ ಮಾಮೂಲಿ ಊಟದ ಖರ್ಚು ಮಾಮೂಲಿ ಇದ್ದೆ ಇರುತ್ತೆ ಬೆಳಗ್ಗೆ ತಿಂಡಿ ಮಾಡ್ಕೊಳ್ಳೋದು ಪಿ ಜಿ ಇರುತ್ತೆ ಒಂದ್ ಐದ್ ಸಾವಿರ ಪಿ ಜಿ ಕೊಡ್ಬೇಕು ಸರ್ ತಿಂಗ್ಳಿಗೆ ಚೆನ್ನಾಗಿರುತ್ ಪಿ ಜಿ ಆದ್ರೆ ಒಂದ್ ಏಳು ಸಾವಿರ ಆಗುತ್ತೆ ಸರ್
ಹಾ ಸರ್
ಆ ನೆಟ್ವರ್ಕ್ ಬೇಕು ಒಂದು ಏಳುವರ್ ಸಾವ್ರೆ ಸಿಂಗಲ್ ಬೆಡ್ರೂಮ್ ಆದ್ರೆ ಹ ಒಂದ್ ಐದುವರ್ ಸ ಒಂದ್ ಎಂಟ ಸಾವ್ರೇ ತರಾವರಿ ಮೇಲ್ ಇತಾವ ಸರ್
ಸರ್ ಯಾವ್ ಏರಿಯಾದಲ್ಲಿ ಸರ್ ಅದು
ಇದು ವಿಜಯನಗರದ ರಿಸರ್ ಅದು
ವಿಜಯನಗರದಲ್ಲ ಸರ್ ಅಲ್ ಸರಿ
ಹಾ
ಹಾ ಹೇಳಿ ಹೇಳಿ ಸರ್ ಕೇಳಸ್ತಿದೆ
ಆ ಹ ಗೌಡ್ರೋಬ್ಬ್ರು ಅವ್ರೇ ಆ ಕೊಡದ ಸರ್ ಇಲ್ಲಿ ನಮ್ಮ ನಾಗರಾಜ್ ಅವ್ರು ನಾಗರಾಜ ಅಂತಾರ ಅವ್ರೇ ಮಾತಾಡ್ತಿೀರ ಅವ್ರ ಜೊತೆ
ಹ ಕೊಡಿ ಸರ್
ಸರ್ ಮಾತಾಡಿ ತೆಗಳಿ ಸರ್ ಮಾತಾಡಿ ಯಾರ ಮಾತಾಡಿ ನೀವು ಸ ಮಾತಾಡಿ ಯಾರು
ನಾಗರಾಜ ಅವರ ಮಾತಾಡ್ತಿರೋದು
ಹಾ ನೀವ ಯಾರು
ನಾವು ಈಶ್ವರ ಅವ್ರ ಫ್ರೆಂಡ್ ಸರ್
ಮಾಧುಸ್ವಾಮಿನ ಯಕ ಮಾಯಸ್ವಾಮಿಯಾರ್ ಮಾತಾಡ್ದಯ ಮಾಡ್ಕೊಡ್ಲ ಮಾಡ್ತಂತಡಗಾರ ನೆಕ್ಸ್ಟ್ ಕ ಹ ಹ
ಯಾರು ಸರ್ ನಾ ನಮ್ಮೂರು ನಾಗರ್ ಅಂದ್ಕೊಂಡೆ ಸರ್
ನಮ್ಮೂರ್ ನಾಗರಾಜ ಎಲ್ಲ ಮಾಯ ಸಮಯ ಒ ುಲ್ಲು ಪರಿಚಯ ಕ್ಲೋಸು ನಮ್ಮ ಮಾಯಸಮ್ಮಿಗೆ ಪುಲ್ಲು ಕ್ಲೋಸ್
ಹ್ಮ್
ಅವನ್ ಇವನ್ ಬಿಟ್ಟಿರಲ್ಲ ಆಡ್ರ ದೋಸ್ತುಗಳು ಇಬ್ಬರುವೆ
ಯಾವಾಗಾದ್ರೂ ಬನ್ನಿ ಸರ್
ನವು ಅಡ್ಗೆ ಆದ್ರರು ಸರ್ ಇನ್ನೇ ಮಾಮೂಲಿ ಕ್ಯಾಟ್ರಿಂಗು ಹ್ಮ್ ಕೆಲವರ್ಗು ಹೋಗ್ತಾರ ಸರ್
ಸರ್ ಹೆಂಗೆ ಸರ್ ನಿಮ್ಗ ಅದ್ರಲ್ಲಿ ಸಂಪನ್ನ ಯಾವ ತರ ಇರುತ್ತೆ ಸರ್ ನಿಮ್ದ
ಒಂದು ಒಳಗ ಆರ್ಡರು ಅಂತ ಸರ್ ಇವಾಗ ಒಂದ ಮದ್ವೆಗ ಇಷ್ಟು ಅಂತ ಒಂದ್ ಮದ್ವೆ ಒಂದ್ ಫಂಕ್ಷನ್ ಒಂದ್ ದಿನಕ್ಕೆ ಇಷ್ಟು ಏನೇನ್ ಐಟಮ್ ಮಾಡಸ್ಮೇಲೆ ಅದ್ರ ಮೇಲೆ ಡಿಪೆಂಡ್ ಸರ್ ಇವಾಗ ಹ್ಮ್ ಇವಾಗ ಎಲ್ಲ ಜಾಸ್ತಿ ಸರ್ ಅಮೌಂಟ್ ಇ
ನಿಮ್ಗೆ ಎಷ್ಟು ಕೊಡ್ತಾರೆ ಸರ್
ಹ ನಂಗೆ ಒಂದ್ ತೌಸಂಡ್ ಕೊಡ್ತಾರ ಸಾವಿರ ರೂಪಾಯಿ ಕೊಡ್ತಾರ ಸರ್ ಅಷ್ಟಕ್ಕೆ ಹ್ಮ್ ಅಡುಗೆ ಭಟ್ಟರು ಒಂದ ಎರಡು ವರ್ ಸಾವಿರಷ್ಟ ಸ ಜನ ಮಾಡ್ದಾಗ ಸರ್ ಜನ ಇದ್ದಾಗ ಜನ ಮಾಡ್ದಾಗ ಸರ್ ಹಾಗಗಾದ್ರೆ ದುಡ್ಡು ಬಡ್ಸೋರ್ಕಲ್ಲ ಒಂದೇ ಸರ್ ಅಡ್ಗೆ ಮಾಡೋರು ಬೇರೆ ಬೇರೆ ತರ ಸ
ಹಾ ಸರ್
ಹ್ಮ್ ಯ ಅನು ಅ ಮಾತಾಡ್ರರು ಬರಿ ಎರಡ್ ವಾರ ನಿಮಿಷ ತೋರು ಸುತ್ತದ ಹಾ
ಅದು ನನ್ನಷ್ಟು ಫಾಸ್ಟ್ ಆಗಯ್ತಪ್ಪ ನನ್ನದು ಫಾಸ್ಟ್ ಆಗ
ಹಾ ಹಾ ಹ ಫಸ್ಟ್ ನನ ಅದಗ್ ಮಾವುಟ್ ಆಮೇಲೆ ಗೊತ್ತಾಗಲ್ಲ ಹಂಗೈ ಇದ್ಯ ಇ ಬಿಡ ಸ್ಲೋ ಅತ್ತವ್ನೆ
ಹ್ಮ್ ಹ್ಮ್ ಈಗ ಎಷ್ಟನೇದ ನಿಂದು
ಇದ ಹನ್ನೆರಡನೇದು
ಹ ಏನ್ಲ್ಲ ನಿನ್ ಕತ
ಅಯ್ಯೋ ಆಯ್ತ ಕಂಪ್ಲಲಿಟ್ ಮಾಡುಬಿಟ್ಟಿ ಚೇತಕ ಕೊಟ್ಟಿ
ಯಾರ್ ಜೊತೆ ಮಾತಾಡದ ಯಾರ್ ಜೊತೆ ಮಾತಾಡುವ ಅದೇ ಯಾರ್ ಜೊತೆ ಅತ್ಯೆ
ನಾನಮ್ಮ ಇಬ್ರೆ
ನಿಮ್ಮ ಅಪ್ಪು ಫೋನ್ನ
ಇಲ್ಲ ನಮ ಬಾಲಪನ್ಲಿ
ಹಾ ಹದ್ನಕ್ಕೆ ಹೇಳ್ತಿರದು ಅಮ್ಮ ನಿಮ್ ಬಲುನಾ
ಎನ್ನ
ಅವನ್ಗ್ ಆಪೋಸಿಟ್ ಯಾರು ಮಾತಾಡ್ತಿದಿರು ಅಂದೆ
ನಾನೇ ಮಾತಾಡ್ತಿದ್ದು
ಹ ನೀನು ಅಮ್ಮ
ಹಾ ಇಬ್ರೇ
ಕದಾ
ನಾನ ಕ ಏನ ಕೇಳಿಲ್ಲ ಅ ಪಡಮ್ ಏನ್ ತಿಂತಿದ್ ಎಡ ಪಪ್ಸ್ ತಿಂತವ್ ನೀ ಇರದ್ ನೀ ಯಳದ ನಾನನ್ ಇರೋ ಕೇೇಳಿ ಹಿಂದಕ್ ಪಾ ಎಡಕ್ ಪ ಮುಂದಕ್ ಕಾಂತಿಗ ಅದೇನೇ ಮಾತಾಡಸ್ ಸಾಕು ಅದೇ ಸಾಕು ಸಿಂಪಲ್ಲಗರಿ ಯಾತಕಿ ಸುಮ್ನಾ ನಮೇನ್ ಮದ ನಾ ಮಲ ಮಾತಾಡೋದಷ್ಟೇ
ಚೆಕ್ ಮಾಡ್ಬಿಡ್ರ ಅಂತ ರಿಜೆಕ್ಟ್ ಮಾಡಿದ್ರ
ಚೆಕ್ ಮಾಡ್ರ್ ಮಾಡ್ತಾರ ಬಿುಡು ಆಯ್ತು ರಿಜೆಕ್ಟ್ ಹೆಂಗ್ ಮಾಡಕದ್ದು ರಿಜೆಕ್ಟ್ ಹೆಂಗ್ ಮಾಡಕದು ನೀನೇ ಹೇಳು ಅವರು ಕೊಟ್ರದೇ ಎನ್ ಹೇಳು ಮಾತಾಡಕ್ಕೆ
ಹ್ಮ್
ಹ್ಮ್ ಇದು ಕಾಲಲ್ಲೇ ಈ ತರ ಮಾತಾಡ್ಬೇಕು ್ರಾ ಆಯ್ತಾ ಮೂವತ್ ಕಾಲು ಈಗ್ ಟಾಸ್ಕ್ ಕಂಪ್ಲೀಟ್ ಮಾಡಾರ ಅಂದ್ರ ಅವ್ರು ಯಾವ ತರ ಬಗ್ಗೆ ಮಾತಾಡಿರ್ಬೋದು ಮಾಡಿರರು ಮಾಡಿರೋರು ಯಾವ್ ತರ ಮಾತಾಡಿರ್ಬಹುದು ಅಂತ ಹೇಳದ್ ನಾನು
ಹಾ ಅದೇ ಹೋಳಿ ಯತ್ನೆ ಮಾಡ್ತಾನೆ ನಾನು ಈಗ ನಾಲ್ಕುವರ್ ನಿಮಿಷ ಹ ಪಪಯಿ ಹ್ಮ
ಅದಲ್ಲ ಟಾಸ್ಕ್ ಹೆಂಗ್ ಕಂಪ್ಲೀಟ್ ಮಾಡಕದದು ಅಷ್ಟ ಹಂಗ್
ಹ್ಮ ಈಗ ನಿಂದ ನನ್ ನಂದ ಇದ್ ಮುಗತಿ ಈಗ
ಇಐದು
ಹ್ಮ್
ಇನ್ನು ಮೂರು ಏಳ್ು ಕಾಲಏನ ಮಾಡ್ಬೋದು ಅಂತನಲ್ಲ ಬಾಲು
ಏಳ್ ಕಾಲ್ ಮಾಡ್ಬೋದು
ಎಂಟ ಯೋಳಾ?
ಯೋಳೆ ಹೇಳ್ ಮಾಡಮ್ ಸಾಕು. ಏ ಬೇಡ ಆರಾರ್ ಮಾಡಣರಿಪ್
ಆ
ಮಾಡ ಹ್ಮ್ ಈಗ ನಿಂಗಾರು ಆರ್ ಆಮೇಲೆ ಮಾಸಮಿಗೀಗ ಮಾಸಮಿಗ್ ಹಿಡ್ಕತೀನಿಲ್ಲಿ. ಚಾರ್ಜ್ ಇಲ್ಲ ಆಮೇಲ್ ಹತ್ ಪರ್ಸೆಂಟ್ ಯೋಳ್ ಪರ್ಸೆಂಟ್ ನಾಕ್ ಪರ್ಸೆಂಟ್ ಅದ ಚಾರ್ಜ್.
ಹಾಂ ಇದ್ ಮಾಡ್ಕೋ ಮಾಮೂಲಿ ಸೇವರ್ ಮಾಡ್ಕೊ ಬ್ಯಾಟ್ರಿ ಸೇವರ್ ಮಾಡ್ಕೊ ಈಗ.
ಮಂಡ್ಲಿ ಸೇವ್ ಮಾಡ್ಕೊಂದು ಮನೇಲಿ ಇದ್ ಮಾಡ್ಕೊಂಡು
ನನ್ ಜೊತೆ ಎರಡ್ ಸತ್ ಮಾತಾಡ್ದೆ ಈಗ.
ಏ ನಿಮ್ದು ಮೂರನೇದು.
ನಾನ್ ನಿಂಗ್ ಮಾತಾಡಿರೋದು.
ನೀ ಮೊ ನೀನ್ ಹಂಗ್ ತಡ್ರದ ಮೂ ನಾ ನಿಗ್ ಎಡೆ ಮದ್
ಇದ್ ಎರ್ಡನೇ ಅಲ್ವಾ ನಿಮ್ಮ್ತ್ತೆ ಮಾತಾಡ್ರೋದು
ಹ್ಮ್ ಎರ್ಡ್ ಕಂಪ್ಲೀಟ್ ಆಯ್ತು ನಿಂಗ ಮೂರ್ ಆಯ್ತ ನನ್ನಿಂದ ನಿಂಗ ಮೂರ್ ಸಿಕ್ಕುತ್ತಾ ನಂಗ್ ಎರ್ಡ್ ಸಿ ಕದಷ್ಟೇ
ಹ ನಂಗ ಇನ್ನು ಎರ್ಡ್ ಬರ್ಬೇಕು ನಿಂಗ್ ಇನ್ನು ಮೂರ್ ಬರ್ಬೇಕು ಆಜೆ ಈಗ ಇನ್ನು ಮೂರ್ ಮಾಡ್ಬೇಕ್ ನಾನು ನಾಲ್ಕ್ ಮಾಡ್ಬೇಕು ಈಗ ಹನ್ನೆರ್ಡು ಆ
ಅದೇ ಏನ್ ಮಾಡಣ ಆ ಜಾಸ್ತಿ ಆ ಮೂರ್ ಮೂರ್ ನಿಮ್ ಚ ಇಟ್ಕ ಅದ್ನೇ ಕಟ್ ಮಾಡ್ಬಿಡಣ
ಯಾರ ಎಕ
ಅಲ್ಲೇ ತನ್ ಎಡ್ ಕಂಪ್ಲೀಟ್ ಆಗೋಗುವವ ಅವ್ನು ಹೌದು
ಹ್ಮ ಅವನ್ ದುಡ್ ಬಂದ್ಬಿಡ್ರ ನೀಮ್ಮ ಎಲ್ಲ ಬೇಜಾರ
ಹ್ಮ ನಾವ್ಯಕ್
ಹಾ
ನಾವ್ ಯಾ ಮರ ಹಿಂಗ್ ಮಾತಾಡ್ದು
ಹಾ
ಅ ಸುತ್ತ ಹ್ಮ ಹ್ಮ್
ಅದ್ರಲ್ಲಿ ಏನಾಯ್ತು ಅಂತ ನೋಡ್ಬಿಡಮ್ಮ ಐ್ತ ಐತ್ ನಿಮ್ಸ ಒಂದ್ ನಿಮಿಷ ಮಾತಾಡೋದ ಅಷ್ಟೇ ಮೂವತ್ತು ನಿಮ್ಸಕ್ ತೀರಹೋಗ್ಬೇಕು ಎಲ್ಲಾರದು ಪ್ರತಿ ಒಬ್ಬರು ದು ಅಚರಿಂದ ಏನು ತಿನ್ನಾಗಿಲ್ಲ ಏನ ಮಾಡ್ದು ಬೇಯಿಸಸ್ತಾರ ತಿನ್ನಾಗಿಲ್ಲ ತಿಂದ್ ಬಿಟ್ರ ಹಃ ಹಾ ನೆಲ್ಲ ನಾನ್ವೆಜೆ ಹ್ಮ್ ನಾನ ನಾದ್ರಿ ಈಗ ಜ್ಯೂಸ್ ಕಿಸು ಮೊಸರನ್ನಗಿಸ್ರನ್ನ ತಿನ್ಬೇಕು ಹೊರ್ಗಡೆ ಮೊಸರಾನ ತಿನ್ನಲ್ಲಕ್ಕಯಕಜ್ಯೂಸ್ ಕುಡಿತೀನಿ ಎನಾರ ಈಗ ಏನ್ ತಿಂದರಸರಿ ಹೇಳ ಘಟಕಹೊರ್ಗಡೆ
ಒಂದ್ ಸೇಬತಗತಿನಲೆಮತ್ತೆ ದನಕ
ಬಳೆಣೂ ಆಗಲ್ಲಿಂಗ
ಬಾಳೆ ಹಣ್ಣುತಿಂತೀನಿ ಏನ್ ಮಾಡಕ್ಹಾಗಲ್ಲ ನಾನೀಗ ಒಂದೊಂದ್ ತಿಂತೀನಿ ಬಟ್ಟಾ ಸಿೀಜ ತಲ್ಲ ಅಷ್ಟ್ ಇಲ್ಲ ಇದ್ರ ಬಾಯಣ್ಣ ಇಲ್ಲೇ ಬಾಯಣ್ಣ ತಿಿಂದಂತೀನಿ ಒಂದ್ ಎಡ
ಹ್ಮ್ ಹ್ಮ್ ನೆಕ್ಸ್ಟ್ ನಂಗೋ ನಂಗ ಫೋನ್ ಮಾಡಿದ್ರೆ ನೆಕ್ಟ್ ಏನ್ ಸರ್ ನಿಮ್ದು ಆಹಾರ ಪದ್ಧತಿ ಹೇಳಿ ಸರ್ ನಿಮ್ದು ಯಾವ್ ಯಾವ ಊರು ಸರನಿಮ್ದು ಯಾವ ಯಾವ ಡಿಸ್ಟ್ರಿಕ್ ಬರುತ್ತೆ ನಿಮ್ದು ಸರ್ ಎಲ್ಲಿ ಅವ್ರು ನೀವುಫೋಸ್ಟ್ರ ಕರ್ನಾಟಕದವರು ಅಂತೀಮಿ
ಹ್ಮ್
ಇಲ್ಲಿ ಸರ ನನಗಚಾಮರಾಜನಗರ ಅಂತೇನಿ ಆಮೇಲೆ ಅಲ್ಲಿಏನು ಕೊಳಗಾಲ ರಾಮಲ್ಲ ಅಲ್ಲಿ ಏನು ಸರ್ ಅದೇ ಕೊಳಗಾಲ ಅಂತ ಅಂತನಿ ಸುನೆ
ಹಾ ಸರಿ ಆಯ್ತು ಏನೋ ಒಂದು ಹ್ಮ
ಮತ್ತೆ ಕೇಳು ಸರ್ ನಿಮ್ಮ್ ಆಹಾರ ಪದ್ಧತಿ ಬಗ್ಗೆ ಹೇಳ್ಕೊಡಿ ಸರ್ ನಂಗ ಅಂತಾನ
ಹ್ಮ್
ನಿಮ್ಮಲ್ಲಿ ಏನ್ ಫೇಮಸ್ಸು ಏನೇಏನು ಊಟ ಸರ್ ಹೆಂಗೆ ಏನು ಅಂತ ಕೇಳು
ಹ್ಮ್
ನಾನು ಆಪಯಿ ಆ ನಮ್ಮ ಆಹಾರ ಪದ್ಧತಿ ಹ ಅನ್ನ ಅನ್ನ ಸಾಂಬಾರು ಅಂದ್ರೆ ರೈಸ್ ಜಾಸ್ತಿ ಸರ್ ನಮ್ಮಲ್ಲಿ ಚಪಾತಿ ಪರೋಟ ಆತರ ಇದು ನಾರ್ತ್ ಸೈಡ್ ಅಲ್ಲಿ ಹೇಗೆ ಜೋಳದ ರೊಟ್ಟಿ ಫೇಮಸ್ ಹಂಗೆ ನಮ್ಮ ಇಲ್ಲಿ ರೈಸ್ ಫೇಮಸ್ ಸರ್ ರೈಸ್ ಕೋಟ್ರೆ ಹ್ಮ್ ರೈಸಲ್ಲೇ ತರ ತರವರೇ ಐಟಮ್ ಮಾಡ್ತೀವಿ ಸರ್ ನಾವು
ಹ್ಮ್
ಪುಳಿಯೊಗರೆ ವಾಂಗಿಬಾತು ಮೊಸರನ್ನ ಪ್ಚ್ ಹ ಚಿತ್ರನ್ನ ಪರ ಪಲಾವ
ಹಾ
ಬಿರಿಯಾನಿ
ಹಾ ಸರ್
ಇಥರ ಮಾಡ್ತೀವಿ ಅದ್ ಬಿಟ್ರೆ ಜಾಸ್ತಿ ಯೂಸ್ ಮಾಡೋದಂದ್ರೆ ಚಪಾತಿ ಐಟಮ್ ಮಾಡ್ತೀವಿ ಸರ್ ಚಪಾತಿ ಪೂರಿ ಈ ರೊಟ್ಟಿ ಅವಾಗವಾಗ ಜಾಸ್ತಿ ಏನು ಯೂಸ್ ಮಾಡಲ್ಲ ಸರ್ ರೊಟ್ಟಿನ ಅವ ಯೂಸ್ ಮಾಡ್ತೀವಿ ಹ ಸರ್ ಅದ್ ಬಿುಟ್ರೆ ಇನ್ನು ಒಬ್ಬಿಟ್ಟು ಫೇಮಸ್ ಸರ್ ನಮ ಈ ಸೈಡು
ಹ್ಮ್
ಒಬ್ಬಟ್ಟು ಫೇಮಸ್ ಸ್ವೀಟ್ ಅಲ್ಲಿ ಅದು ಬಿಟ್ರೇ ಮೈಸೂರ್ ಪಾರ್ಕ್ ಮೈಸೂರ್ ಪಾರ್ಕು ನಂಬದ ದಕ್ಷಿಣ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫೇಮಸ್ ಆಗಿರೋದು ಮೈಸೂರು ಪಾಕು ಸರ್
ಹ್ಮ್
ಅದ ಹ್ಮ ಸರಿ ಆಗ್ಬಿಟ್ರಿ ಇನ್ ಸ್ವೀಟ ಅನ್ ಬರ್ಫಿ
ಹ್ಮ್
ಬರ್ಫಿಲಿ ಮೂರ್ ನಾಲ್ಕ್ ತರ ಇದೆ ಸರ್ ಚಾಕ್ಲೇಟ್ ಬರ್ಫಿ ಹಾರ್ಲಿಕ್ಸ್ ಬರ್ಫಿ ಚೈ ಚೈ ಆ ಈ ತರ ಮೂರ್ ನಾಲ್ಕ್ ತರ ಬರುತ್ತೆ ಅದ್ ಬಿಡ್ ತ್ತೇ ನಾ ಲಾಡು ಫೇಮಸು
ಹು
ತಿರುಪತಿಲಿ ಹೆಂಗ ಲಾಡು ಫೇಮಸ್ ಹಂಗ ನಮ್ಮ್ ಇಲ್ಲ ಲಾಡು ಫೇಮಸ್ ಸರ್
ಹಾ ಲಾಡುನ ಸರ್
ಹ್ಮ್ ಮದುವೆಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ
ಹಾ
ನೋಡ್ರಿ ಫೇಮಸ್ ಸ್ವೀಟ್ ಅಂದ್ರೆ ಬಾದೂಶ ಜಾಂಗೀರು ಅಂತ ಮಾಡ್ತಾರೆ ಸರ್
ಹ್ಮ್
ಜಿಲೇಬಿ
ಅದ್ಭುತದ
ಮತ್ ಕಜ್ಜಾಯ ಸರ್ ಕಜ್ಜಾಯ ಕಜ್ಜಾಯ ಮಾಡ್ತಾ ತ್ತರಸ
ಚೆನ್ನಾಗ್ ಮಾಡ್ತಾರೆ ಅಲ್ವಾ
ಹ್ಮ ಹ್ಮ
ಅಲ್ವೇ ಬೆಣ್ಣೆ ತುಪ್ಪ ಎಲ್ಲ ಮಾರಾಟ ಮಾಡ್ತಾರಲ್ವಾ
ಹ ಸರ್ ಹಸುಗಳು ಇದೆ ನಮ್ಮ ಇಲ್ಲ ಎಮ್ಮೆ ನಮ್ಮ ಊರು ಪಕ್ಕ ಕಟ್ಕೊಂಡಿ
ಹ್ಮ ಹಾ ಸರ್
ಬಣ್ಣ ಎರಡು ಹಾಚಿ ಸರ್
ಸರಿ ಹ ಕಟ್ ಮಾಡ್ತೀನಿ ತಡಿ ಕಟ್ ಮಾಡ್ತೀನಿ ಈಗ